ಹ ಹ ಏನು ಮಾಡ ಹಲೋ ಏನ್ ಮಾಡತ್ತೆ ಏನ್ ಮಾಡತ್ತೆ ಅಂದ
ಇದು ಅ ಏನ್ ಬರಿಬೇಕಾದ ನ್ ಹುಡು ಬರೀತನ ಫೋಟೋ ಡೋ
ನೋಡ್ಸ
ನೋಡ್ಸ ಅಲ್ಲ ಲ ಅಪ್ಪಾ ನೋಡ್ಸು ಸಂದೀಪ್ ಬಂದ್ಬಿಡು ಬೆಳಿಗ್ ದೀಪಂದ ಒಂದ್ವಲ್ಪ ಇ ಇದದು ಬಿಡು ಇವಾಗ ಅನಿತಾನ್ ಬರ್ಯದ್
ಅನಿತ ತಂದೇವಾದಲ್ಲಿ ಮೆನೋಲ ನಂಗ ಗೊತ್ತಿಲ್ಲಲ್ಲಿ ಮೆನಲ್ ನೋಡ ಇಲ್ ನ ಅದು
ಹುಗ್ಡ ನಾಳೆ ಚೆಕ್ ಮಾಡ್ಸ್ಬೇಕಕ್ ಅಂತ ಹೇಳಿ ಅದಕ್ಕ
ನಾಳೆ ಬರಂತ ಬರದು್ ಕೂಡ ಮಧ್ಯಾಹ್ನದ ತಕ
ನಾಳಿ ಬರಲಂದೆ
ಹ್ಮ್ ನಾನು ನೀವ ನೆನ್ಪತಾನ ಸಾಯಿಲ್ ಫರ್ಟಿಲಿಟಿ. ಬರಬೇಕು ಏನಿಲ್ಲ ಸುಮ್ ಕೂತಲ್ಲಿ ಹಾ ಬೇರೆ ಬಂದಿದ್ದು ಹಾ ಮಾಡಿದ್ರು ಮ್ಯಾನಲ್
ಲಡಾಪ
ಎರಡು ಮ್ಯಾನಲ್ ಬರ್ಬೇಕು ಮೂಲೆ. ನೀರ್ ಮಾಡತ್ತ.
ಆ
ನೀನ್ ಏನ್ ಮಾಡತಿ
ಅದೇ ಅನಿತಾಂದು ಅದು ಮೊ ಊರಿಗೆಗ್ ಹೋಗಿದ್ದದ್ದು ಬರ್ದದ್ದಲ್ಲಾನು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಸದಾ ಒಂದ್ ಐದ್ ನಿಮಿಷ ಐತಿ ಬರತನಿ ಒಳ್ಳೆನ್ ಕಾಲ್ ಮಾಡ್ತೇನೆ ನಾನ ಇನ ಮೂರ್ ಆದ್ರ ಮುಗಿತೇತಿಿನ ಎರಡ ಆದ್ರ
ಹೂ
ಅಕಡ್ ಮುಗೀತಂದ್ರ ನೆಕ್ಸ್ಟ್ ನಡತೈತೆ
ಎಟು ಬಂದು ಅಮೌಂಟ್ ಒಂ ರೇಟ್ ಬಂದು.
ಅಮೌಂಟ್ ನಾನು ಒಂಬೈನೂರ ಅರವತ್ತಏಳು
ಆಯ್ತು ಆಯ್ತು
ಇಪ್ಪತ್ತೈದರದ್ದು ಒಂಬೈನೂರ ಅರವತ್ತೇಳು ಬಂದವ ಇನ್ನ ಐದರದ್ದು
ಇನ್ನ ಹ್ಮ್ಮ
ಸುಮಾ ಇದ್ರದ ಒಂದು ಯಾವ ಮುನ್ನೂರ್ ಕೊಟ್ರ ಅಂದ್ರ
ಹ್ಮ್ ನಾಳೆಗೆ ಬಿರಿಯಾನಿ
ಹ್ಮ್ ಇನ್ನೂರ ಹಾಕ್ ಬಂದ್ವಾರ ನೆಕ್ಸ್ಟ್ ಇದು ಗ್ರಿಲ್ ಚಿಕನಾ ಹ ಸರಿ ಏ ನಡಿ ನಾ ಬಿರಿಯಾನಿ ತಿನ್ನೋದ ಒಂದ್ ಗಬ್ಬುಗ ಕೊಡ್ಸಕೊಂಡ ಕರ್ಕೊಂಡಬಂದ್ಬಿಡ್ತಿನಿ ತುನ್ನಕೈತ್ ನಾಯಿಬ್ರನನು ಏ ಯಾವ್ದ ಯಾವ್ದತಿ ಅದರತಿನೈತಿ ಶ ರದ ಚೆನ್ನಾಗಿದ್ದವೆ
ಬರಬರ್ ಕಲ ಹ್ಮ್
ಇ ತಲೆ ಹೇಳ್ಬೇಡಿ ಸುಮ್ ಕುಂದ್ರ ಒಂದ ಎರಡ್ ಸೆಕೆಂಡ್ ಒಂದ್ ಬಂತಿದೆ ಇನ್ನ ಯಡ್ ಒಂದ್ ಕ್ವಶನ್ ಐತಿ
ಹೇ
ಹ್ಮ
ರಂಡಡಿ ಮೂಳ ರಂಡಡಿ ಮೂಳ ಆ ಯಾರ ಹ ಅಲ್ಲಿ ಇಲೆವನ್ ು ಟ್ವೆಲ್ವ ಇ ರ ನಕರು ಇಲೆವನ್ ು ಟ್ವೆಲ್ವ ರೈ ಸಕ ಹ ಎನ್ವೈರೋಮೆಂಟಲ್ ಸ್ಟಡಿಸ್ ಮಟಸ್ಟ್ ಎಲ್ ಬಿ ಕ ಸ ಸಿಲೆಬಸ್ ಇಕ್ಲೂಡೆ ಇರತ್ತದೆ ಹ ಏನೋ ಇದ್ರ ದೂ ಸಣ ಹ ಚ ಹಾ ತಿನನ ಬರಬರ ಇ ಜುತೆ ಸುಳಿ ಮಕ್ಕಳಮವಲ್ಲ ಅಲ್ಲ ಅಲೋ ಲಿಂಗ
ಹಾ
ನಿಮ್ಮ ಹುಡುಗಿ ಏನೂ ಮೆಸೇಜ್ ಅಕಾಲ
ಸಂದೀಪನ್ ಬಿಡ್ಲೆ
ಎಕ್ಸಾಮ್ ಆಯ್ತ್ ನಾಳೆಗೆ
ಹಲೋ
ಹಾ
ಹಾ ಸಂದೀಪನು ಏನ್ ಓದ್ಬೇಕು ಒಂದ ಸ್ವಲ್ಪ ಬಿಡು
ಅವ ಫೋಟೋ ಇಲ್ಲಿ ಅವನು ಅವ ಮೊದ್ಲಿನ್ ಒಂದ್ ಎರಡು ಪಾರ್ಟ್ ಅವ ಹಾಕ್ತಿಂತು
ಯಾವರ ಬಿಡು ಒಂದ್ ಸ್ವಲ್ಪ ನಾಳಗ್ ಒಂದ್ ಸ್ವಲ್ಪ ನಾಳೆ ಅಲ್ಲಿ ಕುಂತ ಏನಾದ್ರು ಬರ್ಯಂಗ ಇವಂಗ ಕುಂತ್ ಬರದ ಅವನ್ ಮುಂದ ಮತ್ ನಾಳ ಈ ಸೆಂಟ ಬರ್ಲಿಲ್ಲ ಅಂದ್ರ ಏ ಹಂಗ ಹಿಂಗ ನಿಮ ನು ಹಂಗ ಹಿಂಗ ಅಂತಾನ
ಹಾ ಹಾ ಆತಂಂತೆ
ಅದ್ಕನ್ ಅದಕಂದ ಅವ ಸ್ವಲ್ಪ ಏನರ ಕಳ್ಸ
ನ ಒಂಬತ್ತ
ಇಲ್ಲಿ ತನಕ ಏನ್ ಮಾಡ್ತಿ ಹ್ಮ್ ಇಟ್ಟದಾಗ ಏನ್ ಮಾಡುದಲ್ಲಯ ನಿ ಇಷ್ಟೊತ್ತು ತನಕ ಏನ್ ಮಾಡಿದಿ
ನಾನಾ
ಹ್ಮ್
ಇಟ್ಟ ತಕ್ಕ ಪಬ್ಜಿ ಆಡಿವಿ
ಹೌದು ಅವ ರೊಕ್ಕ ಬರ್ತಾವಲ್ಲ ಹಂಗ್ರ ಆಡ್ರ ಅವನುನು ಯಾಕ ಸುಮ್ ಮಂಡ ಆಡ್ದರು ಹ
ಏ್ ಏ ನನನ್ ಇವ್ಿನನ್ಗ್ ಆಗಾಳೆ ನಿಮ್ ಅವನು ಎಷ್ಟ್ ಬೇರ್ ಫೋನ್ ಹಚ್ಬೇಕು ಸುಳೆ ಮಗನ ಅದೊಂದ್ ಸ್ವಲ್ಪ ಈಗ ಓಪನ್ ಆಗ್ಯಾರ ಅದು ಬ್ಯಾಂಕಿಂದು ಬಡಗನ ಮಾಡಿಕ ಕೊಡ್ಬೇಕಂತಂದ್ರ
ಏನ್ ಮಾಡ್ಬೇಕು ಕೇಳೋದಕ್ಕೆ ಮಾಡ್ತೀನಿ
ಇವಾಗ ತಡ ಅದು ನಿನ್ ಫೋನ್ ಕಟ್ಬಕ್ ಈಗ ಫಸ್ಟ್
ಹ್ಮ್
ಅ ಅ ಅ ಅ ಅಲ್ಲಿ ನಿಮ್ಮಲ್ಲಿ ಎಂಟ್ರಲ್ತ್ರ ಒ ತಾ ಅಲ್ಲ ಒಂದು ತಾಸ ಅ ನಿಮ್ಮ ಗೇಟಿನ್ ತಾಕ್ ನ ಫೋನ್ ಹಚ್ಚಿ ಹನ ಹಚ್ಚಿ ಹನ ಸ್
ಅದು ಜಾರ್ ಜಾಕ್ ಹೊರಗೆ ಹೋಗಿದ್ದು ಹಾವ ಮಂದಿ ತಾಂಗಿಡಕ್ ಹೋಗಿದ್ದು
ಹ್ಮ ಚುಳ್ಳಾಡ ಹಾ ಹಡ್ಯಾರ ನೋಡಿ ನಾವ ಇಡದಾಗ
ಹ್ಮ್ ನೀಂಗ ಯಾರಕ್ಕಾರ
ಹ ನಿಖಿಲ ನಿಂತಿದ್ವಿ ಅಲ್ಲಿ ನೋಡತಿದ್ವಿ ಅಲ್ಲೇ ನಿಂತೀವಿ ಪೋನ್ ಹಿ ನೀ್ ಬರ್ತಾನ ಅದೊ್ ಬಡಗನ ಮಾಡಿ ಿದ್ರ ಆಯ್ತ ಅಂತ ಹೇಳಿ
ಹ ಹವುೋಗಲಿದ ಮೊಮ್ಮಾರಪ ಕಟಾಣತಾ ್ ಯನ್ ಕರ್ಸಿದ್ರಿ ತಾನವಾಡಿ ಕಲಕ
ಇವತ್ತ ತಿಂಡಿಿದ ತಿಂಡಿ ಮ್ಯಾಚ್ ಯ್ತ್ ನೋಡಿ ಸದ
ಯದು
ೇ ಕಡ್ಡಿ ವರ ಇಐತಿ
ಫುಟ್ಬಾಲ್
ಹಾ
ಫುಟ್ಬಾಲ್
ಹ್ಮ್ ನಿನ್ಗಏನ್ ಕೇಳಿಯದ್ ಬಿಡ ಫುಟ್ಬಾಲ್ ಯಾಕೆ ಮಾಡ್ತದೆ
ಹ ಆಪ್ ಸುಳಿ ಮ ನಂಗೆ ಏನು ಗೊತ್ತಾವಿಲ್ಲ ನೀ ಏ ನಮ್ಮ್ ಅಪ್ ಟೀಚರ್ ುಳ
ಏ ನಿಮ್ ಡ್ಯಾಡಿ ಪೀಟಿಚರ್ ಅಂದ್ರ ನಿನ್ಗ್ ಗೊತ್ತರ್ ಮುಕಲ್ಲ್ಲಿ ಆಯ್ತು ಬಾಲ್ ಎಷ್ಟ ಗ್ವಿಂಟಲ್ ಇರುತ್ತ ಅವಳ
ಎಷ್ಟ ಕ್ವಿಂಟಲ್ ಕಂಟಲ್ಲ ಅಂಗಾರತ್ತು
ಅಯ್ಯಳನಾ
ಗೊತ್ತಲ್ಲ ಕ್ವಿಂಟೆಲ್ ಹೆಂಗ ಇರುತ್ತದ
ಗ್ರಾಮ್ನ ಕ್ಯಂಟಲ್ಲ ಕನ್ವರ್ಟ್ ಮಾಡಿ ಹೇಳಲ್ಲ ಶ್ಯಾಣ ಯಾರಾದ್ರರು ಯಾರಾದ್ರರು ಯಾವತರ
ಡೊನ್ನೆ ಎಟು
ಆಯ್ತು ಟನ್ನಾಗ
ಟೈಮ ಬಾಗ
ಹಾ ಜೀರೋ ಪಾಯಿಂಟ್ ಜೀರೋ ಜೀರೋ ಟನ್ ಇರ್ತ ಅಂತ ಅಂದ್ರೆ ಮುಗಿತಪ್ಪಾ
ಆಾ ೀರೋ ಪಟ್ ಜೋ ಜೀರೋ ಫೋರ್ ತಗ ಇರ್ತದೆ
ಆಯ್ತು ಎಸ್ ಗ್ರಾಮ ಇರ್ತ್ತಳ ಬಾಾಲ
ಗ್ರಾಮದಗ ಗ್ರಾಮದಾಗ ನ
ಹ್ಮ ಅಲ್ಲಿ ಒಡದ ಅದು ಗೂಗಲ್ ಹದ್ರ ತ
ಎಲ್ಲಿ ತುಲ ಬಿಡಿಲಿ
ಗೂಗಲ್ ಗಟ್ಲ ಗೂಗಲ ಆಯ್ಕೆ ಹಂಗ ಸೈಡ್ ಸೈಡ್ ಸೈಡ್ ಹಬ್ಬನ್ ರಂಡಿ ಇಟ್ಟಂಗ ಇಟ್ಬಿಟ್ಟಾಕಿ ಹಂಗ ಏನ್ ಕೇಳಿದ್ರು ಬಡಗನ ಹದ್ರ
ಹ್ಮ
ಹ ಆಫೀಿಸಿ ಎಲ್ಲ ಬುಟ್ಬಲ್ ಅಂತ ಏನ ಕ ಆಯ್ತ ಇವಾಗ ಆಷ ಏ ನನಗೆ ಒ ಒಂಬೈನೂರ ಅರವತ್ತೇಳಳ್ ಬಂದ ಅಂದ್ಬಿಟ್ರು ಶಾ ಫುಲ್ಲು ಶಾಕ್ ಆಯಿಬಿಟ್ು ನೋಡಣ್ಣ ಅಜ್ಜ ಮುನ್ನೂರ ಅಂಬತ್ ಮಂದ ಈಗ
ವಿಟ ಆಗಿ ನಾಣಗತನು
ಹ್ಮ ನಾೆಗೆ ಅಕ್ಕಾ
ಹ್ಮ್ ಹ್ಮ್
ಹಂಗೆ ಐದು್ ಸಬ್ಮಿಟ್ ಕೊಡೋಣ ನೆಕ್ಸ್ಟ್ ಹಂಗೆ ಅವು ಅ ಒಂದ್ ದಿನ ಪ್ರೊಸೆಸಿಂಗ್ ಆಗಿ ಡೈರೆಕ್ಟ್ ನಿನ್ ಅಕೌಂಟಿಗೆ ಬಂದ್ಬಡ್ತಾವ
ಹ್ಮ್ ಹ್ಮ್ ಹಾಗತ್ತು ನಾಳೆ ಓಟ ಕಡತಿಲ್ಲಪ್ಪನು
ಫಸ್ಟ್ಗೆ ಎರಡ್ ರೂಪಾಯಿ ಹಾಕ್ ಕೊಡ್ತಾರ
ಹ್ಮ್
ಹಾಕಂಟು ನಿ
ಅಲ್ಲ ಮತ್ತತ್ ಆಮ್ಯಾಗ ನಮ್ ಯು ಪಿ ಐ ಇದನ್ ಕಟ್ಟದಗಲ್ಲ ಹಂಗೇನು ಕೇಳಬೇಕತೀನಿ ಯು ಪಿ ಐ ನಂಬರ್
ಹ ಯು ಪಿ ಐ ಐಡಿ ಕೊಟ್ರಲ್ಲ ಯು ಪಿ ಐ ಐಡಿ ನನ್ಗೆ ಅದೇ ಗೊತ್ತಾಗಲ್ತಿ ಒಂದ್ ಯು ಪಿ ಐ ಡಿ ಇಲ್ತ್ ನಮ್ಗೆ ಪರ್ಮಿಷನ್ ಇಲ್ಲಾರ ಹೆಂಗ್ ಕೋತಾರ ಅಂತ ಹೇಳಿ
ಹ್ಮ್
ನಾವ್್ರ ಏನು ಕೊೋಲ್ಲ ಜಸ್ಟ್ ಒಂದು ಯು ಪಿ ಐ ಡಿ ನ ಹೆಸರ್ ಅಷ್ಟೇ ಕೊಟ್ಟರ್ತತಿವಿ ಒಂದು ಟಿ ಪಿಾಲ್ಲ ನಮ್ದ ಏನು ಕೊಡಲ್ಲದ್ರಾಗ
ಯು ಪಿ ಐ ಡಿಿಯಲ್ಲಿ ಹೆಂಗ್ ಹೋಗಲ್ ಬಿಡು
ಹಾ
ಯಾಕಂದ್ರೆ ಇಲ್ಲಿ ಎಲ್ಲಾ ಕಡೆ ಕೊಡ್ತೀವ ಕಾಲೇಜ್ ಅವ್ರರಿಗೆ ಅಲ್ಲಿ
ಹ್ಮ ಅದೆಲ್ಲಾ ಹೆಂಗ್ ಹೋಗ್ತ ಹೋಗಲ್ಲಂಂಗಲ್ಲ
ವಿಕಿ ಅದು ಟ್ರಸ್ಟೆಡ್ ಆ್ಯಪ್ ಇದದುೂರ ಒಳಗಿಂತ ಅದು ಆಪ್ ಯಪ್ಪ
ಯಪ್ ಕಾರ್ಯ ಯಪ್ ನೋಡೋದು ಕಾರ್ಯ ಕಾರ್ಯ ಕ ಹ ಕಾರ್ಯ ಒಂದ್ ಸಾವಿರ ಕೊ ಇತ್ತುು ಕ ಅಂದ್ಬ ಬಿಡ್ದ್ ಈಗ
ಒಟ್ಟ ಖುಷಿದಾಗ ಅದಂಗೆ
ಹ್ಮ್ ಏನು ನಮ್ ಊರ್ ಮಲ ಒಂದು ರೀಲ್ಸ್ ಕಳಸ ನೋೊಂಡ ನನ್ಗ ಎಷ್ಟು ದೊಡ್ ಹೋರಾಟ ಮಾಡಿರ ನೋಡುುವ
ಎಲ್ಲದಿ ಲೇ ಪಾ ದೂರ ಹೋಗ್ಬಿಟ್ಟಿದೆಲ್ಲ ಯಾಕ?
ಎದರದ ಅದ ಏ ಶಂಟಾ ನನಗ ಏನ್ ಹಾಕಲೋ ಸೂಳೇಮಗನ ನೀ
ಏ ತಡಿ ಏನ್?
ನನಗ ಏನು ಕಳಸಾಲಪ್ಪಾ ಅಂದನಿ.
ಏ ಕಳ್ಸುದಲ್ಲ ನಾ ಯಾರಿಗ ಕಳ್ಸುದಲ್ಲ ನಿನ್ಗ ಬಡಗ ನಿನ್ಗಲೋಡ ಕಾಮಿಡಿ ರೀಲ್ಸ್ ಕಿಸಬ ಅಂತೀನಿ ಆ ಕಾಮಿಡಿ ರೀಲ್ಸ್ ಇಂಗ್ಲೀಷ್ ನಗ ಇರ್ತವ ನಿನ್ಗ ಇಂಗ್ಲೀಷ ಬಲ್ಲ ಕರೆಕ್ಟ್ ಆೆ
ಆ
ಅಕ್ಕಿ ಬರ ಅಕಿ ಯಾವಕ್ಕಿ ಹುಡ್ಕೊಂಡಿದ ಈಗ ಗೊತ್ತಗಲ್ಲ
ಯಾವ ಯಾರಿಗೆ
ಯಾರಿಗು ಹಿಡ್ಕೊಂಡಿದಿ್ಯಾಾಕಿ ಆಟ ಕಳಿಸತೀನಿ
ಇ ಆಕಿಕ್ ಕಳ್ಸಂಗಿದ್ರ ತುಲ ನಿಮ್ಮನ್ ಮಾತಾಡ್ಸ್ತಾ ಇದ್ದದೆಲ್ಲ ಈ ಸ ದಿನ ಮಾತಾತ ಮಾತಾಡ್ತನ
ಹ ಆಯ್ತ ಅದಕ್ಕ ಅದಕ್ಕ ಏನು ಶೆಂಟ ಇಲ್ಲದ ಮುಗ ತಕ್ಕಾನ ನಿನ ಯಾವ ಹುಡುಗಿನ ಬಿಳಸ ಇಲ್ಲ ಅಲ್ಲೇ ಹೊರಗದ್ವಿ.
ಅದೇ ಹೇಳದ್ನಲ್ಲ ಶಿವಾರ್ ಶಕ್ರ ತುಲ್ ನಿಮ್ನ ಮುಸ ಸಮೇತ ನೋಡಲ್ಲ?
ಶಂಟಾ ಒಂದ್ ಒಂದ್ ದಿವಸದಾಗ ಹೊಯ್ಕೋತ ಹೋಗೋರನ ನೋಡಕತ್ಯ ಹಂಗ್ ಮಾಡತ್ತಿರ ನೀವ್,
ಅಲ್ಲಾ ಅದು ಬ್ಯಾ ಲೇ ಬೆಕ್ಕಾದ್ ಮಾಡ್ರಲೇ ನೀವು?
ಆಯ್ತ್ ನೋಡಕ ಯ ಯಾರ ಯಾರಗಬೀಳಕೆ ಹೇಳ್ತೀನಿ ಅಕಿಗ?
ನೋಡಕಐತಿ ಬಿದ್ದದ ಮಾತಾಡ ಬೀಳೋಕ್ಕಿಂತ ಮೊದಲ್ ಏನಿಲ್ಲಾ?
ಹೂ ಬಿದ್ದ್ ಬೀಳಲಿಲ್ಲ ಆಕಿ ಬೇಕರ್ ನೋಡ ನೀ ಒಂದ್ ದಿಂದದಾಗ ಅಡ್ಸೋತ ಹೊಗಬೇಕಲ್ಲ,
ಅದು ಮುಂದಲದ ಮುಂದ ಬಿಡ.
ಉಷ
ಅಲ್ಲ ಅಲ್ಲ ಅವ ಬಶ ಏನ ಇಕಿ ಮಾಡ್ತಾಳ ಅಂತಲ್ಲ?
ಯಾರನ್?
ಆಮೂಲ್ಯಗ ಅಯ್ಯೋ ಅಂದನಪ್ಪ ನಿಖಿಲೈ,
ಹೂ
ನಮ್ಮದ ನಾ ಪೂಲ್ ಹಾ
ಅಲ್ಲಿ ಲೊಕೇಶನ್ ಕರ್ಲಿಕತದ ಅದು ಹಡ್ಲಕ್ಕ.
ಏ ಎದಕ್ಕ?
ಇವತ್ ಅಲ್ಲಿ ಸೀಡ್ ಪ್ರೊಡಕ್ಷನ್ ಕರ್ಕೊಂಡ್ ಹೋಗಿದ್ಲ ಅಲ್ಲಿ ಹೊಲ್ದಾಗ?
ಹ ಹ ಹ
ಬ್ಯಾರ ಆಗ್ಲಕ್ಕ ಅದು ಬೋದ್ ಮಾಡ್ಲಕ್ ಕರ್ಲಿಕ್ತಿದ್ದ?
ಹು ಹು
ದ ಇವ್ ಕರ್ಯತನ ಇದು ಹಗ್ಗ ನಾ ಹಗ್ಗ ಹಿಡಿದ ಇದು ಹಗ್ಗ ಹಿಡಿ ಬಸ್ ಅಂತ ಅವ್ ಕರ್ಯತನ ಅವತಿಂತೇ ನಾ ಹೇಳದ.
ಹೂ
ಓ ಬಸ್ಯಾ ಏನ್ ಅಂದ ಅ ಅಲ್ಲೇ? ಅಲ್ಲೆಲ್ಲಾ ಹುಡ್ಗಿಯರ್ ಇರ್ತಾರ ಪೋಸ್ಗಡ್ ಹೋತನ್ವ ನೀ ಹಿಡಿ ಅಂದಾ ಅವ ಅ ನಾನ ಈ ಇವೇನ್ ನೋಡಂತ ಮೂತ್ತನ್ಲ ಇವ ನೀನೇ ಮಾಡಿ ಏನ್ ನಿಮ ಹುಡುಗಿ ಅದಲಾ ನೀ ಹೋಗ ಅಂದಾನ?
ಹ
ನಾ ಸೇವಾನಂದ ಅಕೆನ ಸೇವಾನಲ್ಲ?
ಅ
ಶಿವಣ್ಣ ಅದಾನ ನೋಡಲ್ಲಿ ಹೋಗಂದಾ? ತ್ತ ಹಟ್ಟಂಗ ಆತನಿ
ನನ್ಗ ಗೊತ್ತಿದ್ದೆ ಅಲ್ಲ ಅದು ಏನ ಟ್ರೈನ್ ಕು ತ್ರ ಅಂತ ಹೋಗಾಗ ಮಹಂದ ಊರ್ಗ ಹೋಗ
ಹಾ
ಶೆಕ್ಸ್ ನೋಡ ಕುತ ಟ್ರೈ
ಯವಹ
ಹೂ ಬಸ್ಯಾ ಭೀಮೆಯಾರ ಮಕ್ಕಳು ವಿಡಿಯೋ ಮಾಡಿರ ಅದನ.
ಹ ಹ ಹ
ವಿಡಿಯೋ ಮಾಡ್ಯಾರ ಏನ ಈಗ ಭೀಮೇ ಫೋನ್ ಹಚ್ಚ ನಾನ ಡಿಲೀಟ್ ಮಾಡ ಅದನ್ನ ಹಂಗ್ ಹಿಂಗ ಅಂತ ಹೇಳಕ ಇವ ನಿಕ್ಲಲೆ ಒಟ್ಟ ಫೋನ್ ಕೊಡ್ಲಿಲ್ಲ ಬಿಮ
ಹ
ಭೀಮೇ?
ಆ ಇಲ್ಲ ಇಲ್ಲ?
ಭೀಮ್ಯಾಗ ಒಟ್ಟ ಪೋನ್ ಕೊಡ್ಲಿಲ್ಲ ನಿಖಿಲ್ಯಾ
ಹ
ಅವಾಗ ಅಣಕುತಿದ್ದ ಹಿಂಗ ಟಮ್ ಟಮ್ ಹಂಗ ಹಿಂಗ ಅಂತ ನನಗ ಯಾರ ನನ್ ಸಡನ ಟಮ್ ಟಮ್ ಅಂತ ಯಾರಿಗ ಅಂತಾರ ಗೊತ್ತಾಗಲ್ಲಾಗಿತ್ತು
ಹ್ಮ
ಮತ್ತ ಆಮೇಲೆ ಒಂದ ಒಂದು ಲಾಸ್ಟಿಗೆ ಬರ ಯಾರ್ರು ಇವರು ನ್ ಬಸ್ಸ ಏನು ಮಾಡಂಗ ಆದ್ನಲ್ಲ ಅಂತೇಳಿ
ಹ್ಮ
ಒಂದ್ಸನದ